ಬಸ ಹೇಳೇಳ್ ಬಸ ಏನೇನು ಮೊಬೈಲ್ ಯೂಸ್ ಮಾಡ್ತಿದ್ ನೋಡ
ಹೌದಾ ಏನ್ ಮೊಬೈಲ್ ಬರ ಯಾವಾಗಲ ಮೊಬೈಲ್ ಅಂತೀಯಾಲೋ
ಏನ್ ಮಾಡೋ ಜನ್ರೇಷನ್ ಹಂಗಗೆ ಬಂದ್ಬಿಟ್ಟೈತ್ತಲ್
ಹ್ಮ್ ಹ್ಮ್ ಒಂದ ಬೇರೆ ಯಾವ್ದಕ್ಕ ಟೈಮೇ ಕೊಡಲ್ಲ ಬರೀ ಮೊಬೈಲ್ ನೋಡೋ ಆಯ್ತಲ್ಲ
ಅದೇ ಅದೇ ನಲ್ಲು ನಾವೇ ಹೆಂಗ್ ಮಾಡ್ತ ನಮ್ಕಿದ್ದ ಜನರೇಷನ್ ಸಣ್ಣವರು ಈಗನ್ ಎಸ್ ಎಲ್ ಸಿ ಒಳಗ ನೋಡ ಹುಡುಗರು ಅವ್ರು ಯೂಸ್ ಮಾಡಂಗೆ ನಾವ್ ಯೂಸ್ ಮಾಡ್ಬು
ಹೌದೌದು ಅಲ್ಲಾ ನಾವೇ ಹಿಂಗೆ ಇಷ್ಟ ಎಲ್ಲ ಮೊಬೈಲ್ ನಮ್ಗೆ ಒಂ ತರ ಅನ್ಸುತ್ತೆ ಈಗ ಜನ್ರೇಷನ್ ಹುಡ್ಗರಲ್ಲ ಈ ಕೋವಿಡ್ ಏನ್ ಬಂತು ಅಲ್ಲಿಂದ ಸ್ಟಾರ್ಟ್ ಆಯ್ತು ಮೊಬೈಲ್ ಆನ್ಲೈನ್ ಕ್ಲಾಸಸು ಅದು ಇದು ಅಂತೇಳಿ ಮೊಬೈಲ್ ಹಿಡ್ಕಬಿಟ್ರು ಹ ಎಲ್ಲರೂ ಅವ್ರ ತಂದೆ ತಾಯಿ ಅವ್ರಿಗೆ ಮೊಬೈಲ್ ಕೊಡ್ಸ್ಬಿಟ್ರು ಈಗ ಯಾವ್ ಯಾವ್ ಸಣ್ಣ ಹುಡ್ಗುರು ನೋಡು ಕೈಯಲ್ಲಿ ಮೊಬೈಲು
ಹಾ ಹಾ
ಎಲ್ಲಿ ನೋಡು ಮೊಬೈಲು ಯಾರ್ ನೋಡು ಆನ್ಲೈನ್ಗೆ ಗೇಮ್ಸ ವಿಡಿಯೋಸು ಚಾಟಿಂಗು ಅಂದ ನಾವ ಒಂದ ಏಜ್ ಅಲ್ಲಿ ಸರಿಯ ಚೆಡ್ಡ ಹಾಕಳಕ್ ಬರ್ತಿರ್ಲಿಲ್ಲ ಹಾ ಅಂತ ಟೈಮ್ ಅಲ್ಲಿ ಅವರು ಈಗ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಕೆಲವೊಂದು ನಾವ್ ಇಟ್ಟಿದ್ದ ಎಲ್ಲಿರು ಒಂದ್ಸಾರಿ ನೋಡಿದ್ರೆ ಟಕ್ಕ ಅಂತ ಟಕಾ ಟಕ ಅಂತ ಓಪನ್ ಮಾಡ್ಬಿಡ್ತಾರೆ ಎಷ್ಟು ಸಾರಪ್ ಇರ್ಬೋದು ಹೇಳ ಈಗ ಮಕ್ಕಳು ಮೈಂಡು ಎಲ್ಲಾ ಅಡಿಕ್ಟೆಡ್ ಹಾ ಮೊಬೈಲ್ ಇದ್ರೆ ಎಲ್ಲ ನಾವೆಲ್ಲಾ ಆ ಟೈಮ್ ಅಲ್ಲಿ ಗೋ ಈ ಟೈಮ್ಲ್ಲಿ ಮಳಗಾಲ ಟೈಮಲ್ಲಿ ಗೋಲಿ ಆದ ಚೀನಿಧಡ್ ಬುಗುರಿ ಇತರಲ್ ಆಟಟ ಏನ್ ಮಕ್ಕಳು ಮೊಬೈಲ್ ಬರೀ ಮೊಬೈಲ್ ಮನೆ ಒಳಗೆ ಹ ಆನ್ಲೈನ್ ಗೇಮ್ಸ್ ಹ್ಮ್ ಫ್ರೀ ಫೈರು ಫ್ರೀ ಫೈರು ಹಾ ಈ ಸುಮಾರು ಅಷ್ಟಿಗೆ ಮ ಇದಾವ ನಮ್ಗೆ ಗೊತ್ತಿಲ್ಲಪಡ ಅಷ್ಟಂದಾಗಿ ಹಾ ಈಗಿನ ಮಕ್ಕಳಿಗೆ ಆಟ ಅಂದ್ರೆ ಅದು ನಮ್ಗೆಲ್ಲ ಆಟ ಅಂದ್ರೆ ಅದು
ಅದೇ ಅದೇ
ಅದ್ರಲ್ಲಿ ಸಿಗೋ ಮಜಾ ಇದ್ರಲ್ಲಿ ಸಿಗಲ್ಲ
ಅದ ಅದೇ
ಇದೇನಿದ್ರು ಒಂದು ಕೋಣೆಗೆ ಒಂದು ಅವನು ಕೂತ್ಕೊಂಡಿರೋ ಪ್ಲೇಸ್ಗೆ ಸೀಮಿತ ಆಗಿರುತ್ತ ಅಷ್ಟೇ ಮೂಮೆಂಟೇ ಇಲ್ದೆೇ ಇರೋದು ಹೌದಲ್ಲ
ಅದೇ ಅದೇ
ಹ್ಮ್ ಎಲ್ಲ ಈಗ ಹೇಗ
ಹ್ಮ್ ನಮ್ಮ ಈಗ ಅಕ್ಕನ್ ಮಗಳ್ ಇದ್ದಾಳ್ ಒಬ್ಳ. ಅಕ್ಕನ್ ಮಗ್ಳಿಗೆ ಊಟ ನಾಷ್ಟ ಮಾಡ್ಸ್ಬೇಕಂದ್ರು. ಮೊಬೈಲ್ ಕೊಟ್ಟೆ ಊಟ ಮಾಡ್ಸ್ಬೇಕು ಮೊಬೈಲ್ ಕೊಟ್ಟೆ ತಿಂಡಿ ತಿನ್ಸಬೇಕು.
ಯಾ ತರ ಎಲ್ಲ ಬೆಳಸಲೇಬಾರ್ದ ಯಾರನೇ ಆಗ್ಲಿ. ಮಾಡಿದ್ರು ಮೊಬೈಲ್ ಕೊಡ್ಲೆ ಬೇಕು ಹಾ ಹಾ.
ಹ್ಮ್ ಹ್ಮ್
ಯಾತರ ಮಕ್ಕಳ್ನ ಯಾವತ್ತು ಬೆಳಸ್ಲೆಬರ್ದು ಮೊಬೈಲ್ ಕೊಡ್ಲೇಬಾರ್ದು ಸಣ್ಣ ಹುಡುಗ್ರಿಗ್ ಮಾತ್ರ. ಆ ಟೈಮಗ್ ಅಡಿಕ್ಟ್ ಆದ್ರು ಅಂದ್ರೆ. ಕೊನೆಗ್ ಬಿಡಂಗೆ ಇಲ್ಲ ಈಗ ನೋಡಿದೆ ಇಲ್ಲ ಕೆಲವೊಬ್ರು ಮಧ್ಯಪಾನ ದೂಮಪಾನಕ್ಕಲ್ಲ ಅಡಿ ಅಡಿಕ್ಟ್ ಆಗ್ಬಿಟ್ರೆ ಅವ್ರು ಬಿಡಕ್ ಸಾಧ್ಯನೇ ಇಲ್ಲ ಅದೇ ತರ ಅಡಿಕ್ಟ್ ಆಗ್ಬಿಡ್ತಾರೆ. ಈಗ ನಮ್ಗಲ್ಲ ಏನು ನಾವೆಲ್ಲಾ ಈ ಡಿಗ್ರಿ ಮುಗಿದ್ ಮೇಲೆ ಡಿಗ್ರಿಟೈಮ್ ಅಲ್ಲಿ ಮೊಬೈಲ್ ಯೂಸ್ ಮಾಡ್ - - ನಮ್ಗೆಲ್ಲ ಏನಿಗೆ ಮೊಬೈಲು ಇಲ್ದೆೇ ಇದ್ರು ನಡ್ಯುತ್ತೆ. ಹಾ ಇಲ್ಲಾ ಬಿಡು ಈಗ ಅಂತೇಳಿ ಏನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದಿರ್ತೀವಿ. ನಡೆಯುತ್ತೆ ಬಟ್ ಆ ಮಕ್ಳೇ ಹೆಂಗೆ ಆಗಿರಲ್ಲ ಸ್ವಲ್ಪ ಮೊಬೈಲ್ ಹಾಳಾಯ್ತು ಅಂದ್ರೆ ಅವಾಗ್. ಅವಾಗಿಂದ ಅವಾಗ್ಲೇ ಸರಿ ಮಾಡ್ಸ್ಕೊಡ್ಬೇಕು.
ಹ್ಮ್
ಇಲ್ಲ ಮೊಬೈಲ್ ಬೇಕು ಅಂತ ಆಟ ಇಡುದ್ರೆ ಅವಾಗ್ಲೇ ತಂದ್ ಕೊಡ್ಬೇಕು. ಈಗ್ ನೀನ್ ಹೇಳ್ದಲ್ಲ ನೀಮ್ ಅಕ್ಕನ್ ಮಗ್ಳು ಊಟ ಮಾಡ್ತಿದ್ಲು. ಊಟ ಊಟ ಮಾಡಸ್ಬೇಕಂದ್ರೆ ಮೊಬೈಲ್ ಕೊಟ್ಟೆ ಊಟ ಮಾಡಸ್ಬೇಕು ಅಂತ ಅದೇ ತರ ಆಗ್ಬಿಟ್ಟೈತಿ. ಈಗಿನ್ ಜನ್ರೇಷನ್.
ಅದೇ ಅದೇ ಮೊನ್ನೆ ಅದ ಹಳಿನ ಅಕ್ಕನ್ ಮಗ್ಳು ಅಂದ್ಯಲ್ಲ. ಅವ್ಳು ವಾಟ್ಸಪ್ ನಾಗ್ ಕಳ್ಸಿನಿ ನೋಡು ವಾಟ್ಸಪ್ ನಾಗ್ ಕಳ್ಸಿನಿ ನೋಡು ಅಂತ್ ಇದಳ. ನಾವು ಡಿಗ್ರಿ ಬರೋವರ್ಗೂ ನಂಗ್ ವಾಟ್ಸಪ್ ಅಂದ್ರೆ ಗೊತ್ತಿಲ್ಲ ಫೇಸ್ಬುಕ್ ಅಂದ್ರ ಗೊತ್ತ ಗೊತ್ತಿಲ್ಲ ಯೂಟ್ಯೂಬ್ ಅಂದ್ರ ಗೊತ್ತಿರಲ್ಲ ಆ ಲೆವೆಲ್ಗ್ ಇದ್ವಿ. ಅವಾಗೆಲ್ಲ ಸ್ಮಾರ್ಟ್ ಫೋನ್ ಇದ್ವು ಅಂದ್ರೆ ಎಲ್ಲೋ ಯಾರತ್ರ ಒಬ್ರ ಹತ್ರ ಇರವು. ಎಲ್ಲಾರ ಹತ್ರಾನು ಯಾರ್ ಇರ್ತನಲ್ಲ. ಹ್ಮ್
ನಾನ್ ಹೇಳ್ದ್ ನಲ್ಲ ಈಗಿನ್ ಮಕ್ಳು ಮೊಬೈಲ್ ಇಲ್ದೆ ಬದ್ಕಲ್ಲ. ಅಂಗೇ ಆಗ್ಬಿಟ್ಟದ್ದೆ. ಮೊಬೈಲ್ ಇದ್ರನೆ ನಾವು ಅವ್ರಿಗಿಗ. ಅಂದ್ರೆ ಅವಾಗಿನ್ನ ಜನ್ರೇಷನ್ಗು ಈಗಿನ ಜನ್ರೇಷನ್ಗು ಬಾಳ ಡಿಫ್ರೆನ್ಸ್ ಐತಿ ಬಿಡು. ಸಿಕ್ಕಾ ಪಟ್ಟೆ ವ್ಯತ್ಯಾಸ ಹ್ಮ್.
ನನ್ಗ ಅನಸ್ತೆ ಆನ್ಲೈನ್ ಕ್ಲಾಾಸಗ ಹೆಲ್ಪ್ ಆಕತಿ ಅನ್ನ ಕಿಂತ ಅವ್ರ ಪರ್ಸನಲ್ ಯುಸಿಗ್ ಬಾಳ ಯೂಸ್ ಮಾಡ್ಕಣದೇ ಜಾಸ್ತಿ ಆಯ್ತ್ ನೋಡು. ಮೊಬೈಲೆಲ್ಲಾ ಈಗ ಮ ತಂದೆ ತಾಯಿ ಕೊಡ್ಸ್ತಾರಲ್ಲ ಅವರಿಗೆ.
ಹಾ ಅದು ನಿಜಾನೇ ಅವ್ರು ಪರ್ಸನಲ್ ಯುಸಿಗ್ ಯೂಸ್ ಮಾಡ್ಕದೇ ಜಾಸ್ತಿ. ಹೇಳದು ಆನ್ಲೈನ್ ಕ್ಲಾಸ್ ಅಂತ್ ಹೇಳಿ. ಈಗಿನ ಎಜುಕೇಶನ್ ಹಂಗೆ ಐತಾವ ಹೋಗಿ ಕಲಿಯೋದ್ಕಿಂತ ಆನ್ಲೈನ್ ಕ್ಲಾಸಸ್ಸು ಆಮೇಲೆ ಟ್ಯೂಷನ್ ಅಂ ಅಲ್ಲಿ ಹೋಗ್ ಕಲ್ಯದೆ ಜಾಸ್ತಿ ಸ್ಕೂಲ್ ಅಲ್ಲಿ ಕಲ್ಯೋದ್ಕಿಂತ ಹೇಳೋದಲ್ಲಿ ಸ್ಕೂಲಿಗೆ ಹೋ ವಿ ಅಂತ ಸ್ಕೂಲ್ ಹೋಗ್ತಾರೆ ಅಲ್ಲಿ ಕಲ್ಯಲ್ಲ ಇವ್ರಿಗೆ ಏನ್ ಟ್ಯೂಷನ್ ಅಲ್ಲಿ ಕಲಿಸ್ತಾರೆ ಅ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಕಲಿಸ್ತಾರೆ ಅದೇ ಒಂ ತರ ಬೇರೆ ತರ ಟೀಚಿಂಗ್ ಅವ್ರರಿಗೆ. ಅದ್ ಯಾವ್ ತರ ಅಂತ ಗೊತ್ತಿಲ್ಲ ನಾವೆಲ್ಲಾ ಸ್ಕೂಲ್ ಅಲ್ಲಿ ಕಲ್ತ್ರೆ ಇವೆಲ್ಲಾ ಮೊಬೈಲ ಅಲ್ಲಿ ಕಲ್ತವ. ಹೇಳದ್ ಮೊಬೈಲ್ ಅಲ್ಲಿ ಬಟ್ ನೀ ಇಳ್ದಂಗೆ ಪರ್ಸನಲ್ ಯೂಸಸಿಗ್ ಯೂಸ್ ಮಾಡ್ಕೊಳ್ಳದೆ ಜಾಸ್ತಿ. ಹೌದಲ್ಲ ಹ್ಮ್ ನಾ ನಮ್ಮ ಭಾವನ್ ಮಗನು ಹಾಗೆ ಅವ್ನು ಇರೋದೇ ಎಷ್ಟೋ ಎರಡ್ ಮೂರ್ ವರ್ಷ ಇದ್ದಾಗ. ನಮ್ಮ ಅವ್ರ ಚಿಕ್ಕಮ್ಮ ಅವ್ರ್ ಚಿಕ್ಕಮ್ಮಗೆ ಅವ್ರ್ ಚಿಕ್ಕಪ್ಪಗೆ. ವಿಡಿಯೋ ಕಾಲು ನಮ್ಗೆ ಬರಲ್ಲ ನಾ ಮ್ ನಮ್ಮ ಹತ್ರ ಸರಿಯಾದ್ ಮೊಬೈಲೆ ಇಲ್ಲ ಇಂತ ಟೈಮ್ ಅಲ್ಲಿ. ಅವ್ರ ಅಪ್ಪಾಜಿ ಮೊಬೈಲ್ ಇಸ್ಕೊಂಡು ವಿಡಿಯೋ ಕಾ ಅವನಿ ಅದ್ ಹೆಂಗ ಅವ್ರ ನಂಬರ್ ಅಂತ ಗೊತ್ತಾಗ್ತದ ಗೊತ್ತೇ ಇರ್ಲಿಲ್ಲ ನಮ್ಗಂತೂ ಅದೇ ನಂಬರ್ ಕಾಲ್ ಮಾಡೋನು ಆಮೇಲೆ ಅವ್ರ ಮಾವಂಗ ಟಕ್ಕಂತ ಅವ್ರು ಮಾವಂಗ ಮಾಡೋ ನಂಬರ್ ಕಾಲ್ ಮಾಡ ಬ ಈಗ ಜನ ಲ್ಲ ಫುಲ್ ಸ್ಪೀಡ್ ಆಗಿದ್ದಾರೆ ಅವರು
ಫುಲ್ ಸ್ಪೀಡ್ ಆ ಬಿಡ ಮತ್ತ
ಅಂದ್ರೆ ತಿಳ್ಕೊಳಕ್ ಬೇಗ ತಿಳ್ಕೊತಾ ಇದ್ದಾರೆ
ಬೇಗ ತಿಳ್ಕಲ್ತಾರ ಅಂದ್ರ ಮೊಬೈಲ್ ಬಗ್ಗೆ ಟೆಕ್ನಾಲಜಿ ಬಗ್ಗೆ ತಿಳ್ಕಲ್ತದಾರ ಬಿಟ್ರ ನಾವವು ಎಜುಕೇಶನ್ ಆ ರಿಲೇಟೆಡ್ ಆಗಿರೋ ಈ ಸಬ್ಜೆಕ್ಟ್ ಇ ನಲ್ಲ
ಅದೇ ಅದೇ ಆಮೇಲೆ ಈ ಮೊಬೈಲ್ ಬಂದಾಗಿಂದ ಈ ಮಾನ ಮಾನವೀಯ ಗುಣಗಳು ಯಾವಕ ಆ ತರದ್ ಮೌಲ್ಯಗಳನ್ನೆಲ್ಲಾ ಜಾಸ್ತಿ ಕಳ್ಕೊಂತಿದಾರ ಅಂತ ನನ್ ಪ್ರಕಾರ ಹೌದಲ್ಲ
ಅದ ಅದ ಈಗ ನಮ್ದು ಹಿರಯ ಗ ಆಗಿರ್ಬಹುದು ಟೀಚರ್ಸ್ಗಾಗಿ ರೆಸ್ಪೆಕ್ಟ್ ಕೊಡೋದು ಕಮ್ಮಿ ಆಗೈ ನೀ ಹೇಳತ್ತರ
ಹ್ಮ್ ಅದೇ ಈಗ ಜನರಿಂದ ಜನರಿಂದ ಕಲಿಯೋದ್ ಬೇರೆ ಜನರಿಂದ ಗೌರವ ಕೊಡೋದು ಹೆಂಗೆ ಆಮೇಲೆ ಹ್ಯುಮ್ಯಾನಿಟಿ ಮಾನವೀಯತೆ ಇತರ ಮೌಲ್ಯಗಳನ್ನ ಸಂಬಂಧ ಈ ತರದ್ ಮೌಲ್ಯಗಳನ್ನೆಲ್ಲಾ ಕಳ್ಕೊತಾ ಇದ್ದಾರಂತ ನನ್ನ ಪ್ರಕಾರ
ಅದೇ ಅದೇ ನೋಡಿ
ಯಾಕಂದ್ರೆ ಈಗ ಅವ್ರಿಗ ಏನು ಮೊಬೈಲ್ ಇದ್ರೆ ಸಾಕತ್ ಅದ್ರಲ್ಲಿ ಏನಿದೆ ಅದಿಷ್ಟು ವಿಷಯ ಮಾತ್ರ ಅವರು ತಿಳ್ಕೊಕ್ ಆಸಕ್ತಿ ಇರುತ್ತೆ ನೀವು ಹೊರಗಡೆ ಅವರು ಪೇರೆಂಟ್ಸ್ ಏನಾದ್ರು ಹೇಳಿದ್ರು ಇಲ್ಲ ಲಕ್ಷ ಇರಲ್ಲ ಈಗ ಅವ್ರ ಮನೆಗೆ ಯಾರಾದ್ರರು ನ್ ಬಂದ್ ಗೊತ್ತಿರಲ್ಲ ಈಗ ಅವರು ಸರ್ ಪ ಆಊಟ ಮಾಡೋವಾಗ್ಲು ಎಲ್ಲಾರರೂ ಈಗ ಇತ್ತೀಚಿನ ದಿನಗಳಲ್ಲಿ ಕ್ಲಾಸ್ಗೆ ಮೊಬೈಲ್ ತಗೊಂಡ್ ಹೋಗ್ತಾರ ಕ್ಲಾಸ್ ಕಡೆ ಗಮನ ಇದಾರಲ್ಲಾ ಸರ್ ಬಂದ್ರು ರೆಸ್ಪೆಕ್ಟ್ ಕೊಡಬೇಕು ಹೇಳ್ಬೇಕು ಆ ತರದ ಏನು ಇಲ್ಲ ಆಬ ಕೆಳ ನೋಡ್ಗೆ ತೋತ ಬಿಟ್ರೆ ಮುಗೀತು ಅಲ್ಲಿ ಸಾರ್ ಬಂದಿದು ಗೊತ್ತಿಲ್ಲ ಈ ಕಡೆ ರಿಲೇಷನ್ ಬಂದಿದ್ದ್ ಗೊತ್ತಿಲ್ಲ ಮನೇಲಿ ಏನಾದ್ರು ಹೇಳಿದ್ರು ಗೊತ್ತಿರಲ್ಲ ಆ ತರ ಆಗ್ಬಿಟ್ಟಿದೆ ಈಗ
ಅದ ಅದೇ
ಅಲ್ಲ ಕೆಲವಂದ್ ಸಾರಿ ನಾವು ಅದೇ ತರ ಆಗ್ವಿ ಬಿಡು ಯಾಕ್ರೆ ಇತ್ತೀಚಿಗೆ ನಾವು ಮೊಬೈಲ್ ಯೂಸ್ ಮಾಡಕ್ ಸ್ಟಾರ್ಟ ಮಾಡಿದ್ಮೇಲೆ ಕೆವೊಂದ ಸ ನಾವು ಅದ ತರ ಬಿಟ್ಟಿದೀವಿ ಬಟ್ ನಮಗೆ ಏನು ಅರ್ವಾದ್ಮೇಲೆ ಸ್ವಲ್ಪ ಮೊಬೈಲ್ ಕಮ್ಮಿ ಮಾಡ್ತಾ ಇದೀವಿ ಅನ್ಸುತ್ತೆ
ಹ ಅದೇ ಅದೇ
ಬಟ್ ಈಗಿನ ಜನ್ರೇಷನ್ ಅವರು ಮೊಬೈಲ್ ಇಲ್ಲ ಅಂದ್ರೆ ಕಷ್ಟ ಅದ್ರಲ್ಲೂ ಏ ಯುಗ ಯಾಕಂದ್ರೆ ಈ ಏ ಬಂದಾಗಿಂದ
ಹ್ಮ್
ಕಸ್ಕೊಳ್ತಾ ಇ ಜನ್ರ ಕೆಲ್ಸ ಮಾಡಕ್ ಕೆಲ್ಸಾನೇ ಇರ್ದಂಗ ಆಗ್ಬಿಟ್ಟಿದೆ ಹಾ ಹೀಗೆ ಬೇರೆ ಬೇರೆ ಸಿ ಇಲ್ಲ ಕೆಲಸ ಮಾಡ್ತಾ ಇ
ಹ್ಮ್ ಅದೇ ಎಲ್ಲ ಏನೇ ಮಾಡ್ತಿದ್ದ್ಯಲ್ಲ
ಈಗೆ ಮಷೀನ್ ಬಂದ ಆದ್ಮೇ ನೋಡ್ದಲ್ಲ ಈೀಗೆ ಯಾರು ಆ ರೈತರೆಲ್ಲ ಕಡಿಮೆ ಆಗ್ಬಿಟ್ಟಿದ್ದಾರೆ ಹ ಈ ಎಲ್ಲೋ ನೂರು ಜ ಮಾಡ ನಾ ಒಬ್ಬನ ಒಂದ ಮಶೀನ್ ತಗೊಂಡು ಒಬ್ಬನೇ ಮಾಡ ಹೋಗ್ತಾನೆ ಹ್ಮ ಅವಾಗೆಲ್ಲ ಭೂಮಿ ನಮ್ಮ ಸೈಡ್ ಎಲ್ಲ ಉಳಿಮ ಮಾಡಡಕ ಅಂದ್ರೆ ಒಂದ ಪ್ರತಿಯೊಬ್ಬರು ಅವ್ರವ್ರ ಹೊಲ್ದಲ್ಲಿ ಉಳಿಮೇ ಮಾಡೋರು ಆ ನೂರ್ ಜನ ಮಾಡ್ರ ಈಗ ಒಂದು ಹತ್ ಟ್ರ್ಯಾಕ್ಟರ್ ಮಷೀನ್ಲ್ಲಿ ಹೂಡಿ ಹೋಗ್ಬಿಡುತ್ತೆ ಮಷಿನ್ಗಳೇ ಮಾಡ್ಬಿಡತ್ತೆ
ಅದೌದ
ನಂಗೆ ಎಲ್ಲಾ ಈ ಏ ಬಂದಾಗಿಂದ ಸ್ವಲ್ಪ ಎಲ್ಲರ ಕೆಲ್ಸಗಳ ಅಂದ್ರೆ ಈ ನೋನ್ ಏನ್ದೆ ಈ ಈ ಆನ್ಲೈನ್ ಪ್ಲಾಟ್ಫಾರ್ ಈ ತರದ ಏನ್ ಆತರ ಕೆಲಸಗಳನ್ನು ಕಸಕೊಳ್ತಾ ಇದೆ ಟೆಕ್ನಾಲಜಿ ಏನೋ
ಹ್ಮ್
ಆ ತರದ ಜಾಬ್ ಗಳನ್ನ ಬಟ್ ರೈತನ್ ಕೆಲ್ಸ ಕಸಕೊಳ್ಳೋಕೆ ಆಗಲ್ಲ ಬಟ್ ಈ ಮಷಿನ್ ಗಳು ಬಂದಾಗಿಂದ ಅವನ್ ಕೆಲ್ಸನುೂ ಇಲ್ದ ಕಮ್ಮಿ ಆಗ್ತಾ ಇದೆ ಉಳಿವೆ ಮಾಡೋರು ಕಮ್ಮಿ ಹಾ ಬೆಳೆಗಳ ಬೆಳೆಯೋರು ಕಮ್ಮಿ ಹ್ಮ್ ಈ ತರ ಆಗ್ತಾ ಇದೆ ಮತ್ತೆ ಸಮಾಚಾರ
ಮತ್ ಹೇಳ್ಬೇಕಪ್ಪಾ ನೀ ಹೇಳ ಪ್ರಕಾರ ಮೊಬೈಲ್ ಬಾಳ ಅಡ್ವಾಂಟೇಜಸ್ ಇದೆ ಇಲ್ಲಾ
ಅಡ್ವಾಂಟೇಜಸ್ ಇದೆ ಬಟ್ ನಾ್ ಬಳಕೆ ಮಾಡ್ವಿ ನಗೆ ಬಟ್ ಇತ್ತೀಚಗೆ ಹೆಚ್ಚು ಅಂದ್ರೆ ಡಿಸ್ಅಡ್ವಾಂಟೇಜಸ್ ಬಳಾ ಆಗ್ತಿದೆ
ಹೇ ಹೌದು ನಿಜ ಸಅಡ್ವಾಂಟಜೆ ಬಾಳಾಗತ
ಅಡ್ವಾಂಟೇಜ್ಗಿಂತ ಅಡ್ವಾಂಟೇಜ್ ಇದೆ ಬಟ್ ಉಪಯೋಗಕ ಸಂಖ್ಯೆ ಕಡಿಮೆ ಇದೆ ಅಂತ ಹ್ಮ್ ಅದಕ್ಕಾಗಿ
ಹ್ಮ್ ಅದ ನೀ ಹೇಳದು ನಿಜ ಬಿಡಿ ಈ ಮೊಬೈಲು ಈಗ ಮೊದ್ಲಿಂದ ಒಂದ್ ಕ್ಲಾಸ್ ಸ್ ಆಗ್ಲಿ ಅಥವಾ ಟ್ಯೂಷನ್ ಆಗ್ಲಿ ಅದು ಮೊಬೈಲ್ಂದ ತಗೊಂತ ಇದ್ರು ಅಡಿಲ್ಲ ಯಾಕೆ ಯಾಕಂದ್ರೆ ಬೇರ್ ಬೇರೆ ಕಡೆ ಹೋಗಿ ತೊಳೋಕ್ ಆಗಲ್ಲ ಒಬ್ಬೊಬ್ರಿಗೆಲ್ಲ ಮನೇಲ್ಲೇ ಸಿಕ್ತೈತಿ ಅಂದ್ರೆ ಒಳ್ಳೇದ ಅದು
ಹೌದೌದೌದು
ಅದ್ ಮನೇಯಲ್ಲಿ ಹೆಂಗ್ ತಗೊತಿದ್ರ ಅನ್ನದ್ರ ಮೇಾಲ ಡಿಪೆಂಡ್ ಆಕತ್ತಲ್ಲ ಈಗ ಮೊಬೈಲ್ ಆನ್ಲೈನ್ ಕ್ಲಸ್ ಹಚ್ಚ ಕೊಳ್ಳೋದು ಕೇಳೋದು ಅದ್ರ ಲಕ್ಷ ಕೊಡ್ದಂ ಮತ್ತ ಏನೋ ಗೇಮ್ ಆದ್ರು ಲಕ್ಷ ಕೊಡ್ತಾರ ಅಂದ್ರ ಮತ್ತ ಅದು ಆನ್ಲೈನ್ ಕ್ಲಾಸ್ ದುಡ್ಡು ಕೊಟ್ಟು ಕೊಟ್ಟಿದ್ದು ವೆಷ್ಟು
ಹಾ ಅಷ್ಟ ಟೈಮು ವೇಸ್ಟ್ ಹಾ ಎಲ್ಲ ವ್ಯರ್ಥ ಆಗುತ್ತೆ
ಅದೇ ಅದೇ
ತರ ಇದ್ದಾಗ ಏನು ಮಾಡಕ್ಕ ಆಗಲ್ಲ ಯಾಕಂದ್ರೆ ಅವ್ರವ್ರ ಮನಸ್ಥಿತಿ ನಾವು ಅದಕ್ಕಾಗಿ ಮೊಬೈಲ್ ಯೂಸ್ ಮಾಡ್ಬೇಕು ಅಂದ್ರೆ ಯೂಸ್ ಮಾಡೇ ಮಾಡ್ತಾರೆ ಮತ್ತೆ ತನ ಬೇರೆ ಬಳಕಗೆ ಬೇಡದೆ ಇರೋದ್ನೆಲ್ಲ ನೋಡೋದು ಈಥರದ್ದ ಕಲ್ಲ ಬಳಕೆ ಮಾಡ್ದಾಗ ಸಮಯ ಏನು ವೇಸ್ಟ್ ಆಗತ್ತೆ ಅಲ್ಲಿ ಅವರ ಮೈಂಡು ಸ್ವಲ್ಪ ಡೈವರ್ಟ್ ಆಗತ್ತೆ ಕಾನ್ಸಂಟ್ರೇಷನ್ ಇಲ್ಲಲ್ಲ ಹ್ಮ್ ತಥರ ಎಲ್ಲ ಸಮಸ್ಯೆ ಆಗತ್ತೆ ಹಾ ಸರಿ ಹಂಗಾರಾ
ಹಾ ಹಾ ಮೊಬೈಲು ಕಡಿಮೆ ಯೂಸ್ ಮಾಡಿ ನೀನು ನಾನು ಕಡಿಮೆ ಯೂಸ್ ಮಾಡ್ತನೆ
ನಿನಗೂ ನಾವು ಅದೇ ಹೇಳ್ತೀವಿ ಓಕೆ ಓಕೆ ಬಾಯ ಹಾ